ಅಲೋ
ಹಲೋ ಏನ್ರೀ ರಾಮ್ ಆರಾಮ ಇದಿಲ್ಲ
ಆರಾಮ ಇದ್ದೀವಿ ಪ ಸೀತಾ ನೀ ಆರಾಮ ಅಲ್ಲ
ನಾನ್ ಆರಾಮ್ ಮಾಡಪ್ಪ ಏನ್ ಫೋನ್ ಎಲ್ಲ ಏನಲ್ಲ ಅಂತಪ್ಪ್ರ ಬಿಜಿ ಹೊಲ ಮನಿ ಕೆಲ್ಸದಾಗ
ನಪ್ಪಾ ಹೊಟ್ಟಿ ನೀ ಅದರ ಆ ಕಡೆ ಹೋಗಿ ದುಡ್ಕೊಂಡ ತಿನ್ನಕತ್ತಿದ್ದಿ
ಈ ಬಿತಪ್ಪ ಈ ಕಡೆ ಮತ್ತೆ ಮೈ ಬ್ಯನ್ ಕೆಲ್ಸನ ಅದ ನಿಂದೇನ್ ಆರಾಮ್ ಹೊಲ ಮನಿ
ಹ ಅ ಆರಾಮ ಅಂತ ಅನಿಸ್ತದಪ್ಪಾ ಮಾಡಿದ್ರ ಗೊತ್ತಾದ್ದಲ್ಲ.
ಏ ಮಾಡ್ತಪ್ಪ ಈಗ ಎಲ್ಲಾ ನಿಂದೆ ವಜ್ಜಿ ಹ
ನಂದೇನು ವಜ್ಜ ಅದಪ್ಪ ಯಪ್ಪ ಮಳೆ ಮಳೆ ಇಲ್ಲ ಏನಿಲ್ಲ ನಂಗ ಆಗ್ಯದ ಈ ಕಡೆ
ಹ್ಮ್
ಹ್ಮ್ ಮತ್ತೆ ಏನ್ ಕೆಲ್ಸಗಳ ಹೆಂಗ್ ನಡ್ದಾವ್ ಆ ಕಡೆ
ಏನಲ್ ಟ್ಯಾಕ್ಟರ್ ತಗೊಂದೆ ತಲ್ಪ
ತಗೊಂಡಪ್ಪಾ ಎಲ್ಲಿ ಇ ಗದ್ದೆಗಳು ಆವಾ ಆಲ್ಲ
ಹ್ಮ್
ಹೊಲ ಏನು ಒಂದು ಆ ಕಡೆ ಎರ್ಯಾಗ ನೋಡಿದಲ್ಲ ನಮ್ಮ್ ಹೊಲ ಮೂರ್ ಎಕರೆ ಇರದು ಹಾ ಅದು ಹತ್ತಿ ಬಿತ್ತೇನಿ ಆ ಕಡೆ ಮಳೆ ಬರ ಹೊತ್ತ ನಿಲ್ಲ ಈ ಕಡೆ ಗದ್ದಿಗಳಾವ ಇನ್ನ ಅವನು ಎಲ್ಲ ಟ್ಯಾಕ್ಟರ್ ತೋಣ್ಣೆಲಾಗ ಗದ್ದಿಗ್ ಬೇಕಾಗತ್ತಲ್ಲ ಮತ್ತೆ ಬೇರೆರ ಬಲೇ ಎಷ್ಟ ಅಂತ ತಗೋ
ಹ್ಮ್ ಎಷ್ಟು ಬಿತ್ತು
ಗೊತ್ತಿರರ ಇದ್ರ ಒಂದ್ ಮೂರ್ ನಾಲ್ಕಕ್ಕ ತಗೊಂಡಿವಿ. ಹ ಸೆಕೆಂಡ್ ಹ್ಯಾಂಡ್ದಾಗ ಗೊತ್ತಿರೋರ್ ಇದ್ರಲ್ಲ. ಹ್ಮ್ ಅದೇ ಸರವಾದಿನ ತಗೊಂಡ ಅದೇ ಪಾಡಾಲವ ಗದ್ದೆಗದಕ
ಹ್ಮ್ ಅದ ಪಾಡತಗ ಎಷ್ಟು ಎಷ್ಟು ಮೂರ್ ನಾಕ ಕ್ಯಾಶ್ ಏನ ಲೋನ್ ಮಾಡಸಿರಿ ಹೌ
ಇದ್ದವ ಕ್ಯಾಶ್ ಕೊಟಿನಿ ಮೂರ್ ಕೊಟಿನಿ ಇನ್ ಒಂದು ಕೊಡ್ಬೇಕ
ಹ್ಮ್ ಹ್ಮ್
ಇನೊಂದು ಆಮೇಲೆ ಕೊಡತನ
ಆಯ್ತಾ ಒಂದ್ ವರ್ಷದಾಗ ದುಡ್ಕಂತ ಒಂದ್ ವರ್ಷದಾಗ ದುಡ್ಕೊಂಡಯತ್ ಅದ್ರ ನಾಕ್ ಐದ ವರ್ಷದಾಗ
ಏ ಬರ್ಬೇಕಲ್ಲ ಏನ್ ಮಾಡೋ ಮೇಳ ಅದೆಲ್ಲ ನಡತದ ಇವಾಗ ಅದ್ರಾಗ ಬೇರೆ ಮಳೆ ಇಲ್ಲ. ಹೊಳೆಯಾಗ ನೀರಿಲ್ಲಾ
ಹ್ಮ್ ಏನಲ್ಲ ಹೊಸಗು ಆದ ಒಡ್ಕತ ಅ ತರ್ಬೇಕಪ್ಪ ನೀನು ಹತ್ತಿ ಅಕ್ಕಿಲ್ಲಾ ಗೊಬ್ಬರ ಯಾವ್ದ ಹೊಡ್ಕಂತಿದ್ರ ಆತರ್
ಹೊಡ್ಕಂತರ್ಬೇಕ ಅದ್ ಹಂಗೆ ಮತ್ತೆ ಮಾಡಕೆಂತ ಹೋಗ್ಬೇಕ ಅವಾಗ ಗೊತ್ತಿರೋದ ಕದಾಗ ಇವ ಮಗ ಇನ್ನ ಟ್ಯಾಕ್ಟರ್ ಹೋಗ್ಬ ಕೊಟ್ಟನ ನಾವ್ ಒಂದ್ ಲಕ್ಷ ಇಲ್ಲಂದ್ರೆ ಎಲ್ಲಿ ಕೊಡ್ತಾರ ಹೇಳ್ ಅವರು ಹ್ಮ್ ಅದ್ರ ಸಲಾಗ ಏನ್ ಮಾಡೇಡಮ್ ಅಂತಂದು ನೋಡಕತಿವಿ.
ಹ್ಮ್
ಹ್ಮ್ ಮಾಡಿದ್ರೆ ನಡತದ ಅಂತಂದ ಟ್ಯಾಕ್ಟರ್ ತಂದಿವವಿ ಇವಾಗ ನಾನು ಯಕಡೆ ಆ ಕಡೆ ಕಡೆ ಅಂತ ಬೇರೆ ಕಡೆಗೆ ಕೆಲ್ಸಕ್ ಹೋದರುನು ಟ್ಯಾಕ್ಟರ್ಗೆ ಯಾರನ್ನೋ ಒಬ್ಬರು ಬೇಕಾತಲ್ಲ ಇವಾಗ್ ಅದಕ್ಕೆ ಯಾರಾನ ಹಚ್ಚಮ್ ಅಂತ ಅನ್ಕಕೊಂಡೀನಿ ಹ್ಮ್ ನೋಡಬೇಕ್ ಯಾರ್ ಹಚ್ಚಮ್ ಅಂತದ
ಹಚ್ಚ ಹಚ್ಚ ಯಾವಾಗಣ ಹಚ್ಚ ನೀನು
ಹ್ಮ್ ಏನ್ ಮಾಡಕಲ್ಲ ಹಚ್ವಬೇಕ ಯಾರನರ್ ಒಬ್ರನಾ
ಹ್ಮ್ ಈಗ ಆರಾಮ ಕೃತಾಯ ಆರಾಮ ಇರ್ತ್ಯನ್ ಹೆಂಗ್ ಇದರು ನಾ
ಏನ್ ಆರಾಮರಪಾ ಆರಾಮಿಲ್ಲ ಏನಡ
ಆ
ನನ್ ಆರಾಮ್ ಇರ ಕತಪ್ಪ ಏನು ಏನ್ ಆರಾಮಿಲ್ಲ ಏನಿಲ್ಲ ಇವಾಗ ಎಲ್ಲಾ ಅದು ಆಗ್ಬಕ್ಲ್ಲ
ಏನೋ ನಿಂದ ಆರಾಮ್ ತಪ್ಪ ಟ್ಯಾಕ್ಟರ್ ತಗಿ ಬಾಡಿಗೆ ಹೊಿತ ಅದು ಹೊಡತಿ ಹೊಲ ಅಂತರ ಮಳಿ ಬರತ್ತಕರ್ ಸತೆಗೆ
ಮಳೆ ಬರತ್ತಂ ಪರ್ಸತಿಗೆ ಆದ್ರೆ ನಮ್ಮ ಮತ್ತತ್ ಈವ ಗದ್ದೆೆಗೆ ಇದ್ದು ನಡ್ದಾವಲ್ಲ ಈವಾಗ ಗದ್ದೆ ಬಿದ್ದ್ದ ಏನ ಮಾಡ್ಬೇಕ ಬಟ್ಲರ್ಗಿಲ ಇರ್ತದೆ ಇವಾಗ ಮತ್ತ ಅದಕ್ಕೆ ಯಾರ ನಾ ಅದ ಟ್ಯಾಕ್ಟ್ರಗ್ ಹಚ್ಬೇಕು ನಾಗಪ್ಪನ್ ಕೇಳಿನಿ
ಹ್ಮ್
ಅವ ನೋಡಿದ್ರ ಪೂರಾ ಮಗ ಬಂದ್ರ ಬರ್ತನ ಅಂತನ ಇಲ್ಲಾಂದ್ರ ಇಲ್ಲ ಅಂತನ ಏನ್ ಹೇಳವಲ್ದಾವ್
ಹಾ
ಅವ ನೋಡಿದ್ರೆ ಏನು ಹೇಳೋವಲ್ಲದ ಬರ್ತೀನ ಅಂತನ ಹೇಳವಲ್ದ ಬರ್ಲ ಅಂತನ ಹೇಳವಲ್ ನೋಡಮ ನೋಡ ಅಂತ ಸುಮ್ಮನೆಗನ ಹ
ನ ಎಲ್ಲ ನೋಡ್ತಂತಗ ಯಾವಕ್ ನೀನ್ ಆಕಸಲ
ಏ ಯಪ ನಾ ಕಾಯಿಸಲಾನ ಜಗ್ಗೆಸಲ ಹೇಳ ಅದು ಒಂಂತರ ಪಾಗಲ ಇದ್ದಂಗ ಅದ ಅದು ಗೊತ್ತದಿಲ್ಲ ಏನ ಯಾವ್ದದಾರ್ದು
ಗೊತ್ತತ್ತಗಸ ಮೆಂಟಲ್ ಾರ್ಾಡ್ ತೂರಾಡ್ ಕರ್ಕೊಂಡ್ ಹೋಗಕ ಅವನ್ಿಗೆ ಮೆಂ
ಏ ಅಲ್ಲೇ ಸುಮ್ಮ್ನೆ ತಲಿಬೇನೆ ಅದ್ರ ಕಾಲಾಗ ನಾಪನ್ ಕಾಲಾಗ ಅದ ಹೇಳ್ತೀನಿ ಅದ ಕಾಯ ಕೇಳಲ್ಲ ಬಾಾಲೆ ಆಯ್ತು ಟ್ಯಾಕ್ಟರ್ ತಂದ್ ಅದಕ್ಾಯಯ್ ಡ್ರೈರ್ ಆಗಿ ಎದ್ ಬಿಡು ನೋಡ್ಕದ್ವಿ ಅಂತ ಅಂದ್ರ
ಯಾಕ್ ವಾರಸಕ್ಕೆ ಎಷ್ಟ ಮಾತಾಡ್ಬ ಬಿಡು ಬತ್ತ ಅಪ್ಪಿತ್ ಎಲ್ಲ ಟೋಟ್ಟಪ್ಪಿ ಮೂರ್ ಅಪ್ಪತ್ ನನ್ ಕಡೆಗ ಅಂತ ನನ್ ಮನೆಗೆ
ಎಲ್ಲ ಹೇಳಿ ನಾನು ಅವನಿಗೆ
ಹ್ಮ್
ಎಲ್ಲ ಹೇಳಿನಿ ಅವನಿಗೆ ನಾಪ ಹೇಳಿದ ಕೇಳ ಹೊಲ್ದಾವ ಮಗ ಇಷ್ಟ ಅಂತಾನ ಹೇಳಿನಿ ಹಂಗೆ ನೋಡ್ಕಂತನ್ಿ ಬಾಪಾ ಅಂತ ಅಂದಿನಿ ಖರ್ಚಗ ಇರ್ತ ಅಲ್ಲಾನ ನಿ ಎಷ್ಟು ಕೊಟ್ಟ ಕಾರ್ತಿಕೀರ್ ಚಲನ ನಡಕಂತಿನನ ಅಂದ್ರನ ಮಗ ಪರವಲ್ದಾವ
ಹೌ ಹ್ಮ್
ಹ್ಮ್ ಮತ್ತೆ ಏನ್ ಮಾಡಕದ್ದಾಳ ಅವನಿಗೆ
ಕೇಳ ನಂದಸಲ ಅವ್ರ ಮನೆಗ್ ಹೇಳಕ್ಲಾರ ಅವಾಗ ಅವ್ರಿಗೆ
ಆ
ಅವ್ರ ಅವೋಗ ಅ್ ಅವಕಗ ಹೆಂಗಿದ್ರೆ ಗದ್ದೆ ಹಸ್ತರಿ ಅದಕ್ಕೆ ಅದಕ್ ನೀವು ಒಬ್ಬೈಐತ ಅಂತತ್ ಆದಲ್ಲ
ಹ್ಮ್ ಎಲ್ಲಾದ್ದಳು ಒಬ್ಬತ್ತ ಅಂದ್ರ
ಮತ್ತೆ ಅರ್ಧ ಸಾಯಂದ ಕೊಡ್ಬೇಕ ನಿ ಜೀತಕ್ಕೆ ಇದ್ ಬಿಡ ಅಂತೇಳ್ಬ ಬಿಡ
ಅದೇ ಹೇಳಿ ನೀ ನೋಡಮ್ಮ ಬರ್ತನ ಅಂತ ಅಂದನ ಏನ್ ಮಾಡ್ತಾನ ಏನಲ್ಲ ಗೊತ್ತಿಲ್ಲವ ಅದಕ್ಕೆ ಬ್ಯಾಸ್ರ ಆಯ್ತ್ು ನನಗ ಅವನಿಗೆ ಹೇಳಿ ಹೇಳಿ ಅದಕ್ಕೆ ನಾಳೆಗ್ ಮನೆ ಹ್ಂತ
ಳ್ ಅವ್ರಾವ ಹೇಳಳ್ ಅವ್ರ ಅವನು ಕ ಸುಕಾರ ಮನೆಗೆತನ ಯ ನಿಲ್ಲವಾ
ಮನೆಗೆ ಹೇಳತ್ ಹೇಳಲ್ಲ ಬಿಡಲ್ಲ ನಾಳಗ್ ಹೋದ್ರೆ ಗೊತ್ತಾದ್ದು
ಹ್ಮ್ ಎಷ್ಟೇ ಕ್ರ ಅದು ಗಗೆದ್ದೆ
ಗದ್ದೆ ಆದ ಒಂದ್ ಇಪ್ಪತ್ತು ಎಕರೆ ಆದ ನೋಡಿಲ್ಲ ಫಸ್ಟಿಗೆ ಅವಾಗ ಒಂದ್ ಹತ್ತು ಎಕರೆ ಇತ್ತತಲ್ಲ ಮತ್ತ ಇವಾಗ ಒಂದು ಹತ್ತ ಎಕರೆ ಹಾಕಣ್ಣಿ
ಹ್ಮ ಇಲ್ಲಿ ಯಾರದಕ
ಹ ಅವ್ರದೇ ಇವ್ರದ ನರೇಂದ್ರ ರಡ್ ಗೌಡನವ್ರದ್ದ ಇತ್ತಲ್ಲ
ಹಾ ಹ
ಅವ್ರ್ದ ಆಯ್ಕೆ ಅಣ್ಣೆ ಮಾಡ್ಬೇಕದು ನ ಮತ್ತೆ ಯಾವ್ ಸಿಕ್ಕಿಲ್ಲ ಅಂದ್ರೆ ಹೆಂಗ ಹೇಳ ಎಲ್ಲಾ ತಿಪ್ಲಾತ ನಾನಗೆ
ಹ್ಮ್
ಹ್ಮ ಮತ್ತ ತಿಪ್ಪಲಾಗಲ್ಲ ಎಲ್ಲಾ ಮಾಡ್ಬೇಕಂದ್ರ
ತಿಪ್ಪಲಾತದ ಆ ಹಂಗ ಹಿಂಗ ಮಾಡಿ ಒಬ್ಬತ ಯಾಕ್ ಮಾಡ್ತಿ ಕೇಳ ಯಾರ ನಾನ ಒಬ್ಬರ ಇಲ್ಲಾಂದ್ರೆ ಈ ವರ್ಷ ಹಂಗೆ ಮಾಡ ಮುಂದ್ ವರ್ಷ ಏನ್ನಂಧ ಅವನೊಂದ ನಾಕ ಎಕರೆ ಹೆಚ್ಚಗಾಕಂದ ಇನೊಬ್ರು ಹಾಳ ಇಟ್ಟಂಬೀಡು
ಲ್ಲೇ ಈ ವರ್ಷ ಹಂಗೆ ಆಗಲ್ಲ ಒಬ್ಬವನಿಗೆ ಆಕಡ ಈ ಕಡಿ ಅದ್ರಾಗ ಬೇರೆ ಆಕಡ ಹೊಲ ಪಲಾ ಹ್ಮ ಮತ್ತೆ ಸಾಗ ಇದ್ರಾಗ ನೋಡಮ್ಮ ಅಂತ ನಾಗಪ್ಪನ ಅವನೇ ಪಾಡಾನ
ಹ್ಮ್
ಪಾಡನೆೆಲ್ಲಾ ಹೇಳಿದ್ ಮಾಡ್ಕಂಡೆ ಹ್ತೊನಾವ
ಡ್ರೈವರ್ ನೆಚ್ಚ ಬಾರಿ ಆನ್ ಡೈವರ್ ಒಂದ್ ಗಾಡಿ ಬುಳಸಲ್ ಒಬ್ರಿಗೆ ಗೊದಲ್ಲ ಏನಿಲ್ಲ ಕುಡ್ಯದಿಲ್ಲ ಏನಿಲ್ಲ
ಅದೇ ಯಾವ್ ಚಟಗೊಳಿಲ್ಲ ಅವನಗೇನ ಎಲ್ಲಾ ಆಯ್ತು
ಹ್ಮ್
ಚಟಗೊಳಿಲ್ಲ ನೋಡ್ಕ ಬಂದಿವಲ್ಲ ಯಾಕಂದ್ರ ನಮ್ ಜೊತಿಗಿದ್ದ ಹುಡುಗ ಅದು
ಅದಕ್ಕೀಗ ಯಕಡೆ ಕೆಲ್ಸಕನ ಹೊತ್ತಾನೇನ ಬೇವುರಗಾನಿಗ
ಅಲ್ಲಿ ಅಲ್ಲ ಡ್ರಾಗ ದ ಬಿಟ್ರ ಆಯ್ತ ಇದಕ್ಕ ಅದಕ್ಕ ಇದಕ್ಕ ಅನ್ಕಂತ ಬೇರೆ ಕಡಿಗ ಹೊತ್ತಾನ ಅಂಗಡಿಗಳ ಕೆಲ್ಸಕ ನಾ ಹೇಳಿನ ಆರಾಮಾಗಿ ಬಾ ಪಾಟಾ ಟ್ರಾಕಟರ ನೋಡ್ಕಂತ ಕುಂದ್ರ ಮಂತಿಗೆ ಅಂತ ಅಂದ್ರ ಮಗನಿಗಿ ವಜಾತದವನಿಗ ಹ್ಮ್
ಹ್ಮ್ ಹ್ಮ್ ಕೆಳಪ್ಪ ಈ ಕಡಿ ಅಂತರ ಮಳಿನೆ ಅತೆದ ನೋಡ ಬೆಂಗ್ಳೂರ್ ಸೈಡ್ ದುಡ್ಯಾಕಿಲ್ಲ ಏನಿಲ್ಲ ಈ ಕಡೆ ಆ ಕಡೆ ಅಂತ್ರ ಏನಿಲ್ಲ
ಮಳಿ ಆತದನ ಅ ಕಡಿ ಮೈ ನಾರ್ಕ್ ಕುಂತಿಲ್ಲ ಅಷ್ಟೇ ಏನಿಲ್ಲಪ್ಪಾ ಈ ಕಡಿ ಆಕಡಿ ಮಳಿ ಅತ್ತೆದ ಮಳೆನೆ ಇಲ್ಲ ಏನಿಲ್ಲೊ ಮಳೆನ ಕಳ್ಸ ಈ ಕಡಿ
ಕಳಸನ ಕಳಸ ಇ ಕಡಿ ಮಳಿ ಮಳ್ಯಾನ ನೌನ ನಾಡ ಕಡಿಮ ಆಗ್ಯದ ಅಕಡೆ ಅಕಡೆ ಹೆಚ್ಚಿಗ್ಯಾಗದ
ಏನ್ ಮಾಡ್ತಿಪಾ ಮಳಿ ಇಲ್ಲ ಏನಿಲ್ಲ
ಹ್ಮ್
ಮಳೆ ಕಳಿಸಬಿಡು ಈ ಕಡೆ ನೀನೇ ಆ ಕಡೆ ಏನ ಆರಾಮಾಗಿ ಬೆಂಗ್ಳೂರ್ ದುಡ್ಕಂತಿತ್ತಿದ್ದಿ
ಹ್ಮ್
ಊರಾಗ ಮಳಿ ಇಲ್ಲ ಏನಿಲ್ಲ ನಂಬ್ದ ನೋಡ ಅಲ್ಲ ಹಣೆಬರಹ ಹೆಂಗ ಅಗ್ಯಾದ
ನಿಂಬದೆ ಕಳ್ಸ ಆಕಡೆ ಬರ್ಲಾರ್ದ ನಾ ನಿಮಗ ಕಳ್ಸತ್ತಿನಿ
ಬರ್ಲಾರ್ದ ಕಳಿಸತೀನಿ ಆಯ್ತಾ ನೀವ ಮಳಿ ಕಳಸ್ ಬೀಡಿ ಅ ಕಡಿ ಬೆಂಗ್ಳೂರಾಗ ಮಳಿ ಇಟ್ಕೊಂಡು ಏನ್ ಮಾಡ್ತಾರಿ ಏನ್ ಬಿಲ್ಡಿಂಗ್ ಗಳು ಬೆಳೆಸ್ತಾರೆ
ಏನ ನೋ ಉಪ್ರಟ ಆಳ ಆಳದಾಗ ನೀರ ಇರ್ತವ ಕಾಲ ತುಂಬಾ ಯಾವಾಗ ಹಾವ್ ಬರ್ತಂದ ಗೊತ್ತ ಗೊತ್ತಿಲ್ಲ ಚೋಳ ಬರ್ತ ಗೊತ್ತಿಲ್ಲ ಸುಮ್ ಕಾಲಡಿಂದ ಒಂದೆ ನೋಡ ಎಲ್ಲಿ ಬರ್ತಂತ ಗೊತ್ತಿಲ್ಲ ಸಂಡಸ್ಕ ಹೊಗಕ್ಲ ತಿಪ್ಪಲ ಅಗ್ಯಾದ ಇಲ್ ದಗಧಕ್ಕ ಎಲ್ಲಿ ಹೋಗಂಪ ಸಂಡಾಸಕೊಗಕ ತಿಪ್ಪಲಾಗೆದ ದಗದಕ ಎಲ್ಲ ಹೋಗಮ್ಮ ಹ್ಮ ಇಲ್ಲಾಂದ್ರ ಏನ್ ಇಲ್ಲಿಗಿನ ಹೊಲ ಇಲ್ಲ ಮಾಡ್ಲಿಕ ಅಂದ್ರ ಇಲ್ಲೇ ಬೆಂಗ್ಳೂರ ಅದ ಇದ್ದಕ ಕಂಪ್ನಿಗ ಬಿಟ್ ಬಿಡು ವರ್ಷಕ್ಕ ಇಷ್ಟ ಅಂತ ಕೊಡ್ತಾರ ಅವ್ರ ಡ್ರೈವರ್ ಇಟಗಂತ ಏನು
ಕೊಡ್ತಾರ ಆದ್ರೆ ಗಾಡಿ ಹಂಗೆರ ಚೊಲೋ ಇರಲ್ಲ
ಆಯ್ತು ನೀವ್ ಇಷ್ಟ್ ವರ್ಸ್ಕೊಂಡ್ ಬರ್ಸ ಅಂದ್ರ ಆಯ್ತು ಗಾಡ್ ನೀನ್ ಯಾರ್ ಕರ್ಕೊಂಬಂದ್ ಬಿಡಲ್ಲ ನಾನು
ಆಯ್ತು ಗಾಡಿ ಮತ್ತೆ ಏನ್ ಮಾಡ್ತಾಳ ಆಯ್ತು ಅಗ್ನಗ್ಗ್ದ ಗಾಡಿ
ಹ ಮದ
ಮ ಸುಮನೆ ಗಾಡಿ ಹಾಳಾಗಲ್ಲ ಅದಕ್ಕೆೇ ಬಡ್ಕೊಂತೀನಿ ಬಾ ಅಂತ ಕೇಳಲ್ಲ
ಅವ ಬರಲ್ಲ ಅವ ಯಾರ್ ಮತ್ ಕೇಳ್ತನ ಯಾರಲ್ಲ ಲವರ್ಸನ್ ಎಲ್ಲ ನಾಯಿ ಹ್ಮ್
ನಾಳಿಗೆ ಮನೆಗ ತಿನ್ಸಿದ ಮನಗೋಗಿ ಆರಾಮಗೆ ಹೇಳಳಿ
ಹ್ಮ್
ಹ್ಮ್ ಅದೇ ಕರ್ತವು ಅನ್ಬತಿ
ಆಯ್ತಾಯಯ್ತು ತಗ
ಆದ ಮನೆಗ ಕರ್ಕೊಂಡಂದ ನಮ್ಗ್ ಹೇಳಿದ್ನಂದ್ರೆ ಸೀದ್ ಆತ ಮಗ
ಹ್ಮ್ ಈ ವರ್ಷನು ಮಳೆ ಬರಂಗ ಕಾಣಸಲ್ಲ ಹ ಮಳೆನ ಎಲ್ಲಾ ಅಂತ ಆತದ
ಏನಪ್ಪ ಅಯ್ಯಪ್ಪಾ ಹಂಗಗೆ ಹೇಳಿದ್ರೆ ಆಯ್ತು ಕರಸವಕದ್ದಲ್ಲ
ಹ್ಮ್.
ಮತ್ತೆ ಎಲ್ಲಾ ಬಿತ್ತಾರ ಏನ್ ಮಾಡ್ತಾರ ಕೆಲಸ ಹತ್ರ ಮತ್ತ ಎಲ್ಲಿ ಮಳೆ ಗಿಳಿ ಬಂದಿಲ್ಲ ಅಂದ್ರ.
ಹ್ಮ್ ಈಗ ಅಕ್ಕಡೆ ಈಗ.
ಎಡೋ ಮ್ ಎಕ್ಕಡೆ ಎಲ್ಲ.
ಟ್ರಾವೆಲಿಂಗ್ ಕೊಟ್ರ ಅ ಜೊತೆ ನೀನು ಕಡೆಕ್ ತಬೇಕ.
ಹ್ಮ ಅದ್ರ ಜೊತೆಗೆ ಅವ ಗೊತ್ತಿರೋ ಯಾರ ಅಂತ ಇದ್ನಲ್ಲ.
ಹ್ಮ. ಅವ ಯಾವ್ದ ಕುಂಟಿ ಟಿಲ್ಲರ್ ಬಿಲ್ ಬಲ್ಲ ಯಾವ್ದ ಏನ ಕೊಡ್ತಾರ ಅಂತಲ್ಲ ಅವ್ನ್. ಕೊಟ್ರ ನೀ.
ಎಲ್ಲ ಅವ್ಕ ಸ್ವಲ್ಪ ಎಕ್ಸ್ಟ್ರಾ ಕೊಡಬೇಕಕ್ ಮತ್ತ ಒಂದ್ ಲಕ್ಷ ಕೇಳನಾ. ಹ್ಮ್. ಅವಕ ಒಂದ್ ಲಕ್ಷ ಕೊಟ್ಟ ತೊಗೊಂಬರ್ವಕ್ ಆ ಬೇರೆ ಕಡೆಗ್ ತಗೊಂಡಿವವಿ ಅಂದ್ರೆ ಎಲ್ಲಸ ಜಾಸ್ತಿ ಆತಾವ.
ಏಳ ಎಂಟು ಒಂಬತ್ತು ಐ್ದು ಇಲ್ಲಿ ಆದ್ರ ಐದಾರದ ಮುಗತು
ಹ್ಮ ಇಲ್ಲಾದ್ರೆ ಎಲ್ಲ ಮುಯ್ತಾವ ಅಲ್ಲಾದ್ರೆ ಇನ್ನ ಜಾಸ್ತಿ ಹೋದ್ ಆತ್ರ ತನ ಹೋದ್ ಹೇಳಕ ಆಗಲ್ಲ. ಅದಕ್ಕೆ ಎಲ್ಲ ಬಿಡಂತ.
ಆಯ್ತಾಯಯ್ತಯ್ ಹಂಗ ಎಷ್ಟೇ ಮಾಡು.
ಆಸ ಮಾಡಬ ಅದ್ರ ಸಲ ಕೇಳನಲ್ಲ. ಚಂದ್ರನಾಡತು.
ಮತ್ತತ್ ಮದೆ ಹೋಗ ಆಯ್ತಪ್ಪಾ.
ಆ.
ಮದುವೆ.
ಹಯ ಇವಾಗಲ್ಲಪ್ಪ ಏನೆಲ್ಲಾ.
ಏನು ಹತ್ತಿ ಮಳ ಯಾರ ನಾರ ಏನು.
ಯಾರಾರಪ್ಪ ಯಪ್ಪಾ ಇದ್ದಾರ್ನು ಅಲ್ಲಿ ಯಾಗ ಸದ್ಯಕ್ ಮದ್ಗ. ಬಾದುುಗ.
ಹ್ಮ್ ಹ್ಮ್. ಆಯ್ತಾಪಾ ಮತ್ತೆ ನೀನ್ ನೆನ್ಪ ಮಾಡ ಚುಪ್ಪ ನಂಗಂತ ನೆನ್ಪಿರಲ್ಲ.
ಹ ಬುಸ ಆಗಿರಲ್ಲ ಆಯ್ತ. ನಾನು ಆಸ್ ಹೋಗ ಸರಿ.
ಹ ಮಾಡಬ.